ಹಲೋ
ಹಲೋ
ಏನ್ ಬ್ರೋ ಮಾಡ್ತಿದ್ಯ
ಇದ್ದೇ ಬ್ರೋ ಹಂಗೆ ಕುೂತ್ಕೊಂಡು ನೀನು
ಎಲ್ಲಿ
ಕೆಲ್ಸತಿಲ್ವಾ ಹಲೋ
ಹಲೋ
ಹಾ ಕೇಳಿಸ್ತಿದಿಯ
ಕೇಲಿಸ್ತಿದೆ ಹೇಳು
ಹಾ ಹಾ ಹಾ ಇಲ್ಲೇ ಬ್ರೋ ಊರಲ್ಲಿ
ಹ್ಮ ನಾನು ಇಲ್ಲೇ ಬ್ರೋ ಸಿಟಿಯಲ್ಲೇ ಅಯ್ಯೋ ಜೀವನ ಪೂರ್ತಿ ಸಈ ಸಿಟಿಯಲ್ಲಿ ಇದ್ದು ಇದ್ದು ಸಾಕಾಗಬಿಟ್ಟಿದೆ ಬ್ರೋ ಏನ್ ಕೇಳ್ತಯ ಯಪ್ಪಾ
ಎವ್ರಿಥಿಂಗ್ ವಿಲ್ ಬಿ ಫ್ರೆಶ್
ಹ್ಮ್
ಎಲ್ಲಾ ಫ್ರೆಶ್ ಆಗಿ ಸಿಗುತ್ತೆ ಊರ್ ಕಡೆ ಬಂದ್ಬಿಡಿ
ಊ ರು ಅದೇ ಬ್ರೋ ಊರಲ್ಲಿ ಇದ್ರೆ ಏನೋ ನೆಮ್ಮದಿ ಸುಖ ಬ್ರೋ ಈ ಸಿಟಿಯಲ್ಲಿ ಊರ್ಕಿನ ಮೂವತ್ ಪಟ್ಟ ಜಾಸ್ತಿ ಜನ ಇದ್ರೂನು ಯಾರು ಒಬ್ಬ್ರ ಬಗ್ಗೆ ಒಬ್ರು ಕೇರ್ ಮಾಡಲ್ಲ ಈ ಮಾತಾಡಲ್ಲ ಏನು ಮಾಡಲ್ಲ ಅವ್ರ ಪಡಗವ್ರ ಅವ್ರ್ರ ಜೀವನ ಅವ್ರ ಅವ್ರ ಮಾತುಕತೆ ಅವ್ರ್ದದೇ ಬಿಟ್ರೆ ಇನ್ನ ಇನ್ನ ಯಾರ ಬಗ್ಗೆನು
ಅಕ್ಕಪಕ್ಕ ಮನೆಯಲ್ಲಿ ಇರೋರ ಬಗ್ಗೆನ ಒಬ್ಬ್ರಗೊಬ್ಬರಿಗೆ ಗೊತ್ತಿರಲ್ಲ
ಆ
ಅಕ್ಕಪಕ್ಕ ಇರೋ ಮನೆಯವ್ರಿಗೆ ಒಬ್ಬ್ರಗೊಬ್ಬ್ರಿಗೆ ಗೊತ್ತಿರಲ್ಲ
ಹಾ
ಅವ್ರ ಆಯ್ತು ಅವ್ರ ಕೆಲ್ಸ ಆಯ್ತು ಅಂತ ಇರ್ತಾರೆ ಅಷ್ಟೇ
ಅದೇ ಬಟ್ ಇನ್ನೊಂದ ಏನಂದ್ರೆ ನಿನ್ ನಿನ್ ಲೈಫ ಅಲ್ಲಿ ನಿನ್ ಪ್ರೈವೇಸಿ ಅನ್ನೋದ್ ಇರುತ್ತೆ ಬ್ರೋ ಊರಲ್ಲೆಲ್ಲಾ ಅಂದ್ರೆ ಇವಾಗ ಅವಳ್ ಮಗಳು ಹಂಗೆ ಇವಳ ಮಗಳು ಹಂಗೆ ಇಲ್ಲಿ ಯಾರೋ ಅವರ ಬಗ್ಗೆ ಮಾತಾಡ್ಕಲ್ಲ ಏನ್ ಬರ್ದ್ರ ಫಂಕ್ಷನ್ ಅಲ್ಲಿ ಸಿಕ್ಕಿದ್ರ ಹೆಂಗಿ ರ ಚೆನ್ನಾಗಿದ್ದೀರಾ ಅಷ್ಟಕ್ಕಷ್ಟೇ ಬಟ್ ಊರಲ್ಲ ಎಲ್ಲಾ ಒಂದೊಂದ್ ಮನೆ ಟಿ ವಿ ನೈನ್ ಚಾನೆಲ್ ಆಗಿರ್ತಾರೆ
ಹ
ನ್ಯೂಸ್ ಬೇರೆೆಯ ಮನೆಗೆ ವಿತ್ ಇನ್ ಸೆಕಂಡ್ಸ್ ಟು ಸೆ ನ್ ಸ್ಪೀಡ್ ಅಲ್ಲಿ ಗೊತ್ತಾಗುತ್ತೆ ಅದೊಂದು ಪ್ರಾಬ್ಲಮ್ ಅದೇ ಈಗ ಇಲ್ಲಿ ಪ್ಲಸ್ ಪಾಯಿಂಟ್ ಇದ್ರೆ ಅಲ್ಲಿ ಮೈನಸ್ ಪಾಯಿಂಟ್ ಇರುತ್ತೆ ಅಲ್ಲಿ ಪ್ಲಸ್ ಪಾಯಿಂಟ್ ಇದ್ರೆ ಇಲ್ಲಿ ಮಸ್ು ಇವಾಗ ಏನಂದ್ರ ಹ ಬೆಳಿಗ್ಗೆ ಇರೋ ಈ ನೇಚರು ಅವೆಲ್ಲ ಊರಲ್ಲಿ ಸಿಗುತ್ತೆ ಬಟ್ ಇಲ್ಲಿ ಬೆಳಗ್ಗೆ ಎದ್ದಿದ್ ತಕ್ಷಣ ಬರೀ ನಿಂಗ ಪಲ್ಯೂಷನ್ ಧೂಳು ಆ ಡಸ್ಟ್ ಆಮೇಲಿ ಹಾ ಈ ಬಸ್ ಕೊಚ್ಚೆ ಆ ರೋಡ್ ಕೊಚ್ಚೆ ಯಪ್ಪಾ ಕೇಳಲೇ ಬೇಡ ಅಲ್ಲಿ ಊರಲ್ಲಿ ಹ ಇದು ಅತ್ತಡಿ ಗುಂಡ್ಗೆ ಇದು ತೋಡ ಇದ್ರುನು ಗೊತ್ತಾಗಲ್ಲ ಆ ಏನ್ ಅನ್ಸಲ್ಲ ಸೈಡ್ಲಪಕ್ಕ ಕೂದಲ್ ಹೋಗ್ಬಿಡ್ತೀರಿ ಇಲ್ಲಿ ಚಿಕ್ಕುದ ಒಂದ ಒಂದು ಮುಂಚು ಇದ್ದಿದ್ರುನು ಎಲ್ಲಿ ಏನೋ ತಲೆ ಮೇಲೆ ಬಿದ್ದಂಗ ಆಗ್ಬಿಡುತ್ತತಿ
ಇದು ನೆನ್ನೆ ನೋಡುದ್ರಾ ನ್ಯೂಸು
ಏನು
ಅದು ಸ್ಟಾಪ್ ಆಗಿಬಿಟ್ಟು ಮತ್ತು ಟ್ರಾವೆಲಿಂಗ್ ಕಷ್ಟ ಆಗಿ ಎಲ್ಲ ವೆಹಿಕಲ್ಸ್ ಹತ್ಕೊಂಡು ಸಿಟಿಯಲ್ಲಿ
ಟ್ರಾಫಿಕಾ
ಹಾ ಟ್ರಾಫಿಕ್ ಅಂದ್ರೆ ಅದೇನೋ ಇದು ಏನೋ ಇದು ಕಟ್ಟಾಗಿ ಏನೋ ಆಗಿತ್ತಲ್ಲ
ಬ್ರಿಡ್ಜು
ಹಾ ಬ್ರಿಜ್ಜಾ
ಹ
ಇಲ್ಲ ಅದು ಬ್ರೋ ನಾರ್ಮಲ್ ಹೆಂಗ ಹೇಳೋದು ಫಾಸ್ಟ್ ಟಾಗ್ ಮೂವ್ ಆಗುತ್ತಲ್ಲ ಅವ್ ಟ್ರಾಫಿಕ್ ಅವಾಯ್ಡ್ ಮಾಡಕ ನ ಕಳೆ ಹತ್ರ ಆಗ್ತಿದೆಯಲ್ಲ
ಹಾ ಹಾ
ಅದು ನಿನ್ನೆ ಪ್ರಾಬ್ಲಮ್ ಆಗಿತ್ತಲ್ಲ ಸಿಟಿಯಲ್ಲಿ ಗೊತ್ತಿಲ್ವಾ
ಏನಬ ಅದು ಮೇ ಬಿ ಕನಕ್ಷನ್ ಮಾಡ್ಬೇಕಾದ್ರೆ ಅನ್ಸುತ್ತೆ
ಏ ಇಲ್ಲ ಇಲ್ಲ ನಾರ್ಮಲ್ ರನ್ನಿಂಗ್ ನಾನು ಇಲ್ಲಿ ಹತ್ತಿನಲ್ಲ ನಾನು ಊರಿಂದ ಬಂದು ಇಳಿತೀನಲ್ಲ
ಹಾ
ಅಲ್ಲಿಂದ ನಮ್ ಕಾಲೇಜ್ ಕಡೆ ಓಡಕ್ಕೆೆ ನಾನು ಇದು ಒಂದ್ ಹತ್ತಿದನಲ್ಲ
ಮೆಟ್ರೋ
ಹಾ
ಮೆಟ್ರೋ ನ ಮೆಟ್ರೋ ಮೆಟ್ರೋ ಅದು ಯಾವ ಬರುತ್ತೋ ಯಾವಾಗ್ ಮಾಡ್ತಾರೋ ಇನ್ನ ಕಟ್ಟದ್ರಲ್ಲ ಇದಾರಪ್ಪಾ
ಇಲ್ಲಿ ನಿನ್ನೆ ಇದು ಪ್ರಾಬ್ಲಮ್ ಆಗಿತ್ತಲ್ಲ ಒಬ್ರು ಅಲ್ಲಿ ಸಿಟಿಯಲ್ಲಿ.
ಬ್ರೋ ಬ್ರೋ ಅದು ಕನ್ಸ್ಟ್ರಕ್ಷನ್ ಮಾಡಕ್ ಎಷ್ಟ್ ಜಾಗ ತಗೋಳತ್ತಾ. ಗಾಡಿಗಳು ಓಡಾಡಕ್ ಕಷ್ಟನಾ. ಸಮಸ್ಯೆ ಇದೆ ಬ್ರೋ ಇಲ್ಲ ಅನ್ನಲ್ಲ. ಬಟ್ ಅದ ಅದಕ್ ಪ್ರ ಇದು ಮಾತಾಡೋದು ವೇಸ್ಟ್ ಅದ್ರ ಬಗ್ಗೆ ಕೇಳೋದು ವೇಸ್ಟ್ ಅಂದಂಗ ಆಗ್ಬಿಟ್ಟಿದೆ. ಇವಾಗ ಮೆಟ್ರೋ ಯಾವಾಗ ರೆಡಿ ಆಗುತ್ತೋ. ಆಮೇಲೆ ಅದ್ ಬಿದ್ದಿ ನೋಡು ಇವಾಗ ನೀನ್ ಹೇಳ್ತಿದಿ ಅದ ಬಿದ್ದಿ ಪ್ರಾಬ್ಲಮ್ ಆಗಿದೆ ಅಂತಿದ್ಯಾಾ. ಹ್ಮ. ಯಾರು ಸ ಯಾರನ್ನ ಸತ್ತದ್ರೂ ಹೆಂಗೆ ಅದ್ರಲ್ಲಿ.
ಏಯ ಹಂಗಂತಲ್ಲ ಏನೋ ಪ್ರಾಬ್ಲಮ್ ಆಗಿ ನಿತ್ಬಿಟ್ಟಿತ್ತು ರಣ್ಣಿಂಗ್. ರಾಕ್ತಿರ್ಲಿಲ್ಲ ಇ ಫುಲ್ ಡೇ ಫುಲ್ ವರ್ಕಿಂಗ್ ಇರ್ಲಿಲ್ಲ ಆನ್ಲೈನು.
ಹಾ ಹಾ.
ಪ್ಯಾಸೆಂಜರ್ಸ್ ಎಲ್ಲ ಏನು ರೋಡ್ ಮೇಲೆ ಇರೋ ಏನೇನ್ ಸಿಗುತ್ತೋ. ಟ್ರಕ್ಗಳಗಳಿದ ಟ್ರಕ್ಗಳಲ್ಲಿ ಹತ್ಕೊಂಡು.
ಹಾ.
ಯಾವ್ ಸಿಕ್ಕರದ್ರ ಲೋಗವ್ರೆ.
ಹಾ.
ಹ್ಮ್ ಸಿಕ್ಕಿದ್ ಭೈ ಕೆಲ್ಸಲ್ಲ ಹತ್ ಬಿಿಟ್ಟವರು.
ಅದು ನಂದ ಸರ್ತಿ ಆಗ್ಬಿಡುತ್ತೆ ಬಟ್ ಏನೋ ಮಾಡಕ್ಕಾಗಲ್ಲ.
ಹ ಹೆಂಗ್ ಪ್ರಿಪೇರ್ ಆಗ್ತದೆ ಎಕ್ಸಾಮ್ಸ್ಗೆ
ಎಕ್ಸಾಂಪಲ್ ಓದ್ತಿದ್ದೆ ಬ್ರೋ ಇಷ್ಟೊತ್ತಾರ್ಗು ಏನೋ ಯಾರ್ಗನ ಮಾತಾಡೋಣ ಅನ್ಸ್ತು. ಮನ್ಷಿಗೆ ಫೋನ್ ಮಾಡ್ದ ನಿಮಗೆ ಇಬ್ಬರು ನೀನ್ ಕೇಳ್ಬೇಡಬ್ರು. ತುಂಬಾ ಕಷ್ಟಬ್ರು ನಾವವು ಮುಂಚೆ ಕಾಲೇಜ್ಲ್ಲ. ಬೇಕಾದ್ರೆ ಹತ್ತು ನಿಮಿಷ ಕ್ಲಾಸ್ ಕೇಳಳ್ಸ್ಕೊಂಡುಡ್ ಅಡ್ಮಿಷನ್. ಗರೋದು ಇಲ್ಲಿ ಹತ್ತತ್ತು ಗಂಟೆ. ಕತ್ಕೊಂಡ್ ಒಂದ್ ಬುಕ್ನೇ ಓದ್ಬೇಕಂದ್ರೆ ರೋದನೆೇ.
ನಮ್ಮ ಅ ನಮ್ ಬ್ರದರು ಟ್ರೈ ಮಾಡ್ತೋೊಂಡ ಬ್ರರು ಮಾಡಕ್ಕೆ.
ಹೌದಾ ಹಾ.
ಬಟ್ ಅವನು ಚಾಯ್ಸ್ ಬಿಟ್ಬಿಟ್ಟವ್ರೆ.
ಹ್ಮ ಹ್ಮ. ನನ್ ಫ್ರೆಂಡು ಅವನು ಪ್ರಿಪೇರ್ ಆಗ್ತಾನೆ ಅಂದ್ರೆ ಅಲ್ಲಿ ಇನ್ಸ್ಟಿಟ್ಯೂ. ಟ್ಯೂಷನ್ಲ್ಲಿ ಫ್ರೆಂಡ್ಸ್ ಆಗಿದ್ದು ಅವ ಒ. ಇನ್ನೊಂದ್ ಸತಿ ಒಂದೊಂದ್ ಹೇಳ್ತೇನ್ ಬ್ರ. ಬಟ್ ಅದೇ ಅವನ್ ಕಷ್ಟ ಅಂತಲ್ಲ. ಆ ಒಂದೊಂದ್ಸತಿ ಒಂದೊ್ ತರ ವಿಚಿತ್ರವಾಗಿ ಮಾತಾಡ್ತಾನೆ ಅವನು. ಅವನ್ ಫೋನ್ ಎತ್ಬಾರಡ್ದಂತಾನೂ ಅನ್ಕೊತೀನಿ ಬಟ್ ಏನ್ ಮಾಡೋಣ. ವಿಧಿಲ್ದಿರ ವಿಧಿ ಅಂತ. ಏನುೋ ಅವನು. ಅವನೇನಂತಾನೆ ಬ್ರೋ ನೀನ್ ಒಬ್ಬನ ಜೊತೆನೆ ಮಾತಾಡೋದು ಅಂತಾನೆ. ಆಯ್ತಾ ಈ ಇವಾಗ ನಾನ ಫೋನ್ ಎತ್ತಿಲ್ಲ ಅನ್ಕೋಳೆ. ಮತ್ತೆ ಅವನ್ಗೆ ವಿತಿನ್ ಸೆಕೆಂಡ್ಸ್ ನನ್ ಕಾಲ್ಕ್ ಮಾಡಿದ್ರೆ ಬಿಸಿಿ ಬರುತ್ತೆ.
ಹ್ಮ ಹ್ಮ ಹ್ಮ್ ಹ್ಮ.
ಕಾಳ ಬಾ ಮ್ಯಾ್ ಹ. ಅವನ್ ಮಾತಾಡದ್ ನೋಡಿದ್ರೆ ಅಪ್ಪಾ ನನ್ಗೆ ಒಂಥರ ಅನ್ಸ್ಬಿಡಕ್್ ಬಿಟ್ಟ. ಏನ್ ಮಾಡಣ ಒಂದ್ಸತಿ ಫ್ರೆಂಡ್ ಅಂದ ಮೇಲ್ ವಿಧಿ ಇಲ್ದಿರ ಕಟ್ಕೊಂಡ್ ಬಿಟ್ಟಿ ಹೆಂ.
ಏನ್ ಸಂಬಂಧ ಇಲ್ದಿರ ಮಾತಾಡ್ತಾ ಇರ್ತಾನ
ಬ್ರೋ ಅವನು ಒಂಥರ ವಿಚಿತ್ರ ಜಿಡ್ಡು ತುಂಬಾ ಜಿಡ್ಡು. ಹಾ ಇವಾಗ ಆ ಟಾಪಿಕ್ಗಳು ಹೆಂಗಿರ್ತಾವ ಗೊತ್ತಾ.
ಹ.
ಹಾ ಸಂ ಒಂಂತರ ಹೆಂಗಗೆ ಹೇಳದು ಹ ಫಾರ್ ಎಕ್ಸಾಂಪಲ್ ಇವಾಗ ಒಂದ್ ಹುಡ್ಗ ಹುಡ್ಗಿ ನಾರ್ಮಲ್ ಆಗಿ ಈ ಜಮಾನದಲ್ಲಿ ಹೆಿಂಗ್ ಡೇಟ್ ಮಾಡ್ತಾರ ಅದ್ರ ಬಗ್ಗೆ ಮಾತಾಡ್ತಾನೆ ಅ ಮಾತಾಡ್ತಾ ಮಾತಾಡ್ತಾತಾತಾ ಎಲ್ಲೆಲ್ಲಿ ಹೋಗ್ತಾನೋ ಅವ್ನ್ಗೆ ಗೊ
ಹ ಅವನು ಅವನ್ ಜೊತೆ ನಡೆದಿರೋ ಘಟನೆಗಳೆಲ್ಲಾ ಹೇಳ್ತಾನ ಆ ಜಾತಿ ಜ ಜಾತಿಯಲ್ಲಿ ನನ್ಗೆ ಇದ್ ಮಾಡಿದ್ರು ಕಮ್ಮಿ ಮೇಲೆ ಕಮ್ಮಿ ಮೇಲೆ ನೋಡ್ತಿದ್ರು ಇವನ ಮಾಡ್ತನ್ ಬ್ರ ಇವ್ನ್ ನಿಜವಾಗ್ಲುೂ ಮಾಡ್ತಾನೆ ಆಯ್ತಾ ಹಾ
ಎ ಇನ್ಸ್ಟಿಟ್ಯೂಟ್ ಅಲ್ಲಿ ಪರಿಚಯ ಆಗಿರೋದಾ ಇನ್ಸ್ಟಿಟ್ಯೂಟ್ ಅಲ್ಲಿ ಪರಿಚ ಹೆಚ್ಚ ಆಾಗಿಿರೋದಾ ಇನ್ಸ್ಟಿಟ್ಯೂಟಲ್ಲಿ ಪರಿಚಯ ಆಗಿರೋದಾ
ಹಾ
ಹಾ ಹಾ
ಇನ್ಸ್ಟಿಟ್ಯೂಟ್ ಅಲ್ಲಿ ಪರಿಚೆ ಆಗಿದ್ದು
ಓಕೆ
ಮತ್ ಇನ್ನೊಂದ ಏನಂದ್ರೆ ಈಗಬ್ರೋ ಒಬ್ಬೊ ಬಿಕಾರಿ ಹೋಗ್ತಾನ ಆಯ್ತಾ
ಹಾ
ಆಯ್ತಾ ಅವನ್ ಹೋಗ್ತಿದ್ರೆ ನೋಡ್ಬ್ರಾ ಒಂದ್ ಬಟ್ಟೆ ಹೆಂಗಿದೆ ಎಷ್ಟ್ ಗಲೀಜ ಆಾಗಿದೆ ಅಂದ್ರೆ ಬ್ರಾ ಅವ ಹತ್ರ ದುಡ್ಡಿದ್ರೆ ಅವ್ ಕಟ್ಟಿಂಗ್ ಮಾಡಸ ಅವನು ಗಡ್ಡ ಕ್ಲೀನ್ ಮಾಡಸವ್ನು ಚೆನ್ನಾಗಿರೋ ಬಟ್ಟೆ ಹಾಕೊಂಡ್ಡ್ಡಿಲ್ಲ ಅಂದನ್ಬಿಟ್ಟು ಅವ್ ನಂಗ ಇದ್ದಾನೆ ಪಾಪ ವಿಧಿ ಆಯ್ತಾ ಆಮೇಲೆ ನ ನನ್ಗ್ ಫೋನ್ ಮಾಡ್ಬಿಟ್ಟೆ ನನ್ ನನ್ಗೆ ಹೇಳ್ತೇನೆ ಗೊತ್ತಾ ಬ್ರೋ ಲವ್ ಮಾಡೋಬ್ರು ಯಾವ್ದೋ ಹುಗಿನ ಡೇಟ್ ಮಾಡು ಗರ್ಲ್ಫ್ರಂಡ್ ಮಾಡ
ಸೆಟ್ ಮಾಡ ಕೊಡ್ಬೋರ ಅನ್ಬೇಕಿತ್ತು
ಸೆಟ್ ಸೆಟ್ ಮಾಡಕೊಡೋದಲ್ಲ ಆಯ್ತಾ ಆಮೇಲೆ ಸ್ಕೂ ಓಡಾಡ್ತಬ್ಬರು ಹೊಸ ಗಾಡಿ ತಗೋಂತಾನ ಅಲ್ಲ ನನ್ದ್ರ ಗಾಡಿ ತಗೊ ಕೆಪಾಸಿಟಿ ಇದ್ರೆ ನನ್ ಗಾಡಿ ತಗೊಂಡ್ರರುನ್ ಸ್ಕೂಟಿಲಿ ಏನ ಓಡಾಡ್ತಿದ್ದೆ ನನ್ಗೆನ್ ಇದ
ಹಾ
ಅವ್ನ್ ಮಾತಾಡೋದು ವಿಚಿತ್ರ ಲೆಕ್ಕ ಬ್ರೋ ಅವ್ನು ಕತೆ ಬಿಟ್ಟಾ ಯಾಕ ಸುಮ್ನೆ ಹ್ಮ ಸಿಟಿ ತನ ಪಾಕಾ ಸಿಟಿ ತ ನ ನ
ಹಾ
ಹ ಅವನ್ಗ ಏನಂದ್ರೆ ಒಟ್ಟು ಈ ಬ ಇದು ಮೈಯಲ್ಲಿ ಇರೋ ಬೆಣ್ಣೆ ಎಲ್ಲ ಹೋದ್ರುನು ಸೌಕಿ ಮಾಡ್ಬೇಕು ಹ್ಮ ತೋರ್ಸ್ಕೋಬೇಕು ಹುಡ್ಗಿ ಪಟ್ಟಾಯಸ್ಬೇಕು ಆಮೇಲೆ ಅವ್ನ್ ಏನ್ ಹೇತಿದ ಅಂದ್ರೆ ನಿಮ್ ಕಾಲೇಜ್ ಫ್ರೆಂಡ್ಸ್ ಯಾರಾನ ನಿಂಗ್ ಬೇಕಿದಾಗ ದುಡ್ಡು ಕೇಳ್ತಾರ ಕೊಡ್ತಾರಾ ಅದಕ್ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರ ಹ ಅಂದ ಇದ್ಯಾ ಫ್ರೆಂಡ್ಶಿಪ್ ಅ ಬೇಕಿದ್ದಾಗ ದುಡ್ಡು ಕೇಳಿದ್ರೆ ಇಂಟ್ರೆಸ್ಟ್ ಯಾರೋ ಚಾರ್ಜ್ ಮಾಡ್ತಾರೆ
ಹ್ಮ
ನಾನ್ ಹೇಳ್ದಬ್ರು ನಿಮ್ಗ್ಗೆ ನಂಗೆ ಗೊತ್ತಿಲ್ಲಾ ನನ್ ಫ್ರೆಂಡ್ಸ್ ನನ್ಗೆ ಇಂಟ್ರೆಸ್ಟ್ ಇಲ್ದಿರಾನ ದುಡು ಕೊಟ್ಟವ್ರ ಸವರೆಗೂ ನಿ ಖ ತೆಗಳ್ ನಂಗಗೆ ಗೊತ್ತಿಲ್ಲ ನಿಮ್ ಫ್ರೆಂಡ್ಸ್ ಹೆಂಗಿದ್ರು ನೀವ್ ಹೆಂಗಿದ್ರೋ ಅಯೋ ವಿಚಿತ್ರ ಇವಾಗ ಇವಾಗ ಅವನೇ ಫೋನ್ ಮಾಡ್ತಾನೆ ನೀನ್ ದಯವಿಟ್ಟು ಕಟ್ ಮಾಡಕ್ ಹೋಗ್ಬೇಡ ಫೋನ್ ಮಾತ್ರ ಅವನು ಆಮೇಲೆ ನನ್ ತಲೆ ತಿಂತಾನೆ ಹಂಗಿ ಹಂಗಲ್ಲ ನನ್ ಕಟ್ ಮಾಡಕ್ ಆಗಲ್ಲೇ ತ್ತಕ್ಕ ಆಗಲ್ಲ ಆ ತರ ಪರಿಸ್ಥಿತಿ ಕಂಟಿನ್ಯೂಸ್ ಆಗಿ ಅನಕ್ ನಾನು ಅವನ್ಗೆ ಇದ ಮಾಡಕ್ ಆಗಲ್ಲ ಬ್ರೋ ಸಮಾಧಾನ ವಿಚಿತ್ರ ಮಂಷ ಅವನು ಹೇಳದು ಅಂದ್ರೆ ಅವ ಆಲ್ರೆಡಿ ಏ ವಯಸ್ ಆಗ್ಬಿಟ್ಟಿದ ಆಯ್ತಾ ಮತ್ತೆ ಮದ ವಯಸ್ ಬಂದ್ಬಿಟ್ಟ ಅವ್ನ ಬಟ್ ಇನ್ನ ಕೆಲ್ಸ ಇಲ್ ಹ ನಮ ನಮಕಿನೋ ದೊಡ್ಡೋದ್ರು ನಮ್ಕಿನ ಒಂದ ಆರು ಏಳು ಎಂಟು ವರ್ಷ ದೊಡ್ಡೋರು
ಹಹೋ
ಒಂದ್ ಹತ್ತು ವರ್ಷ ಎ ಏಜ್ ಗ್ಯಾಪ್ ಇದೆ ಅನ್ಕೋ
ಹಾ
ಹಾ ಕೆಲ್ಸ ಇಲ್ಲ ಇನ್ನ ಗೌರ್ಮೆಂಟ್ ಜಾಬ್ ಟ್ರೈ ಮಾಡ್ತಾನೆ ಇದ್ದಾನೆ
ಹಾ ಮೊನ್ನೆ ಒಂದ್ ಬಿಟ್ಟವ್ರ ನೋಡ್ಬ್ರೋ ನಾನು ಅಪ್ಲೈ ಮಾಡ್ದ
ಯಾವುದು
ಅದು ಪಿಸ ಇದು
ಹ ಹಾ
ಮಾಡೋಣ ಬ್ರೋ
ಸುಮ್ನೆ ಮಾಡೋದ ಮಾಡೋದ ಅದೃಷ್ಟ
ಹ್ಮ್ ಸರಿ ಬ್ರೋ ಅದನ್ನ ಅಪ್ಲೈ ಮಾಡಿ ನಿಂಗ ಕಾಲ್ ಮಾಡ್ಲಾ ಹಂಗಾದ್ರೆ
ಸರಿ ಆಯ್ತು ಅಯ್ತು ಓಕೆ ಬ